ಹಲೋ ಹಲೋ ಹಲೋ
ಹ
ಹಾ ಹಲೋ ಕೆೇಳಸ ಅಲ್ವಾ ಹಾ ಕೇಳಿಸತೈತ್ ಹೇಳು
ಟ್ಟ
ಹಲೋ ಹಾ ಕೇಳಸ್ತೈತೆ ಕೇಳಸ್ತೈತೆ
ಹಲೋ ಕೇೇಳಸ ಇದ್ಯಾ ಏ ನನ್ ಮಗಳು ಇರಿಸಬೇಕು ಅ ತಂಗ
ಎಲ್ಲಿಗೆ ಅಲ್ಲಿಗೆೇನಾ
ಏಜಗ್ ಬಸ್ಟ್ಟ ಅಲ್ಲಿಗನೆ ನನ್ನ ಮೂರಿಂದ ನಾನ ಎಂವ್ರು ಒಂದ ಎಂಟು ಕಿಲೋಮೀಟ್ರು ನಾನ ಎು ಎ ರಿಂದ ಬನ್ನೂರು ಒೆಂಟು
ಅದ ಹೆಂಗೆ ಅದು ಅದ ಹೆಂಗೆ ಫೀಸು ಫೀಸ್ ಗೀಸ್ ಕೊಟ್ಟಿ ಸೇರಿಸಬೇಕಾ ಇಲ್ಲ ನಾರ್ಮಲಿ ಇಲ್ಲಿ ಗೌರ್ಮೆಂಟ್ ಅಲ್ಲಿ ಬರ್ದ್ಬಿಟ್ಟು ಮಕ್ಳು ಸೇರ್ಕತಾವಲ್ಲ ಆತರನ
ಸ್ವಲ್ಪ ಕ ಕಾಲಿ ಕಾಸ್ಟ್ಲಿ ಇಲ್ಲ ಫೀಸ್ ಫೀಸ್ ಫೀಸ್ ೀಸು ಸ್ವಲ್ಪ ಕಲಿ
ಹ ಹ್ಮ್ ಅಂದ್ರೆ ಪರ್ ಇಯರ್ ಎಷ್ಟ ಆಗ್ಬೋದು
ನನ್ ಕೇಳ್ದಂಗೆ ಆಗಿನ ಒಂದು ಒಂದ್ ಹತ್ತು ವರ್ಷ ಮುಂಚೆ ಕಡೆ ಮೂ ವರ್ಷಚನೆ
ಹ್ಮ್
ಮೂರ್ ನವ ಸಾವರ ರೂಪಾಯಿ ಆಯತು ಇನ್ನ ಕೇಳಮೆ ಈಗ ಫ್ರೆಂಡ್ ತಮ್ಮ ಅಂತ ಹೇಳಲ್ಲ ಆಟೈಮ್ ಫ್ರೆಂಡ್ ತಮ್ಮ ಮತ್ತೆ ಸುಮಾರು ಫ್ರೆಂಡ್ಸ್ ತಮ್ಮಂದರು ತಂಗಿರು ಸುಮಾರು ಜನ ಅಲ್ಲ ಸುಮಾರು ಜನ
ಹ್ಮ್
ಎರಡ್ ಸಾವಿರದ ಹನ್ನೆರಡು ಹದ್ನಾಲ್ಕರಲ್ಲಿ ಆ ಸುಮಾರ ನ ಒಂದು ಹದಿನೈದು ಜನ ಅ ಒದ್ದಂತ ಹುಡುಗ ಸಲ್ಸ ಸೇ ಒಬ್ಬರ
ಹ್ಮ್
ಇಂಡ ಹತ್ತು ವರ್ಷ ಮುಂಚೆ ಕನೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಫೀಸು ಹೇಳಿಲ್ಲ ಬಟ್ ಎಜುಕೇಶನ್ ಅಥವಾ
ಹ್ಮ್
ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಅಂದ್ರೆ ಇಂದು ಇದನ ಏನಪ್ಪ ಅಂತ ಅಂದ್ರೆ ನನ್ ಫ್ರೆಂಡ್ಂಗ್ ಹೇಳರದು ಎಂತಂದ್ರೆ ಮಗನೇ ಆಗಿರ್ಲಿ ಮಗಳೇ ಆಗಿರ್ಲಿ ಮಗನೇ ಆಗಿರ್ಲಿ ಮಗಳ ಆಗಿರ್ಲಿ ಒಂದು ಮೈಂಡ್ ಮೆಚ್ಯೂರಿಟಿ ಬಾಡಿ ಮೆಚ್ಯೂರಿಟಿ
ಏನು
ಬಾಡಿ ಮೇ ಇದೆ ಈಗ ಹೆಣ್ಣ್ಗಿದ್ರೆ ಮೆಚ್ಯೂರ್ ಆಗ್ಬಿಟ್ಲು ಈಗ ಹೆಣ್ಮಗಳಾಗಿದ್ರೆ
ಹ್ಮ್
ಈಗ ಹೆಣ್ಮಗಳಾಗಿದ್ದ ಅಂದ್ರೆ ಮೆಚ್ಚು ಮಿಚ್ಚುಬಿಡ್ಲು ವುದದ್ದಿ ಬಂದ್ಬಿಡ್ತ ಅನ್ಕೋತವಿ ಈ ಗಂಡ್ ಗಂಡ್ ಮಕ್ಳಾಗಿ ಅಷ್ಟೇ ಒಂದು್ಏಜಗ್ ಬಂದವನ ಅರ್ಥ ಮಾಡ್ಕೊತಾನೆ ನ್ಕೋತೀವಿ ಬಟ್ ನನಗ್ ಬಂದಿರೆ ಒಂದು ಫ್ರೆಂಡ್ಲಿ ಸಜೆಷನ್ ಫ್ರೆಂಡ್ಲಿ ಒಂದು ಸಜೆಷನ್ ಚಿಕ್ಕ ವಯಸ್ಸಲ್ಲಿ ಮಕ್ಕಳ ಮಕ್ಕನ್ನ ಸೇರಿಸಬಿಟ್ರೆ ಅಪ್ಪ ಅಮ್ಮನ ಮೇಲೆ ದ್ವೇಷ ಉಟ್ಕೊಳ್ಳುತ್ತೆ ನನ್ ಮೇಲ್ ಜ್ಞಾನ ಇಲ್ಲ ನನ್ ಮೇಲ್ ಪ್ರೀತಿ ಇಲ್ಲ ಸೇರಿಸ್ಬಿಟ್ರು ನಾ ಇಲ್ಲಿ ಹೆಂಗಿ ಹೆಂಗಿದ್ದೀನಿ ಏನ್ ಮಾಡ್ತಿದ್ದೀನಿ ಗೊತ್ತು ಬಂದ್ ಸೇರ್ಸ್ಬಿಟ್ರು ನನ್ಗ್ ಪ್ರೀತಿ ಇಲ್ಲ
ಹ್ಮ್
ಈತರ ಅವರು ಚೆನ್ನಾಗಿರ್ತಾರೆ ಬಟ್ ಅಪ್ಪ ಅಮ್ಮನ ಮೇಲ್ ಕಡೆ ಅವರು ಎಜು ಅದೆಲ್ಲ ಚೆನ್ನಾಗಿರುತ್ತೆ ಬಟ್ ಅಪ್ಪ ಅಮ್ಮನ ಮೇಲೆ ಫ್ಯಾಮಿಲಿ ಮೇಲೆ ಕೋಪ ಉಟ್ಕೊಳ್ಳುತ್ತೆ ಕೋಪ ದ್ವೇಷ ಇದೆಲ್ಲ ಉಟ್ಕೊಳ್ಳತ್ತೆ ಸೊ ಸ್ವಲ್ಟ್ಟ ಏಜಿಗೆ ಬರಗಂಡ್ ಸೇಸ್ಬೇಡಿ
ಹ
ಅದು ನನ್ನ ಫ್ರೆಂಡ್ಲಿಯಗಿ ಬಂದಿರೋಂತ ಒಂದು ಸಜೆಷನ್ ನನ್ಗೆ
ಹ
ನಮ್ಮ ಫ್ಯಾಮಿಲಿ ಕಂಡೀಷನ್ಗೆ ನಮ್ಮ ಫ್ಯಾಮಿಲಿ ಒ ಇದಕ್ಕೆ ನೆಕ್ಸ್ಟ್ ಅಷ್ಟೋಷ್ಟಿನ ಸೇರ್ಸ್ತೀನಿ ದೊಡ್ಡೋಳನ ಚಿಕ್ಕೋಳ ಅಂತೂ ಆಗಲ್ಲ ಚಿಕ್ಕೋಳು ಈಗ ಬೇಬಿ ಸಿಟ್ಟಿಂಗ್ ಅ ತ್ರೀ ಕೆಜಿ ಅವ್ಳಿಗೆ ಇನ್ನ ಒಂದೆರಡು ವರ್ಷ ಮೂರು ವರ್ಷ ಬೇಕು ಚಿಕ್ಕೊಳಗೆ ದೊಡ್ಡವಳನ್ನ ಸೇರಿಸ ದೇವಿ ಅಂತ ಅಂದಕೊಂಡು ಅವರೇ ನಾನು ಬೇಡ ಅಂತಾನೇ ಹೇಳ್ತಿರೋದು ಏನಾಗತ್ತೆ ಗೊತ್ತಿಲ್ಲ ಆಫ್ಟರ್ ನೆಕ್ಸ್ಟ್ ಮಾರ್ಚ್ಗೆಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಗೊತ್ತಾಗುತ್ತೆ
ಸೇರ್ಸೋದ ಬಡವಾ ಅತನ ಎರಡು ಫ್ರಿಡ್ಜ್ ಅಲ್ಲಿ ಕರಾಟೆ ಕೇಳಿಸ್ತಾ ಇಲ್ಲ ಅದು
ಆವಾಗ್ಲ ಹತ್ತು ವರ್ಷ ಮುಂಚೆ ಕಡ ಮೂವತ್ತ ನ ಹತ್ತು ವರ್ಷ ಮುಂಚೆ ಕಡೆನನೆ ಹತ್ತು ವರ್ಷ ಮುಂಚೆ ಕಡೆನೆ ಮೂವತ್ತ ನಲ್ವತ್ ಸಾವಿರ ರೂಪಾಯಿ ಇತ್ತು ಹ ಈಗ ಅಟ್ ಪ್ರೆಸೆಂಟ್ ಈಗ ನನ್ ಈ ವರ್ಷ ಒಂದು ಎರಡು ತಿಂಳ ಮುಂಚೆ ಕಡೆ ಮಗಳು ಸೇರ್ಸನಲ್ಲ ಒಂದು ಎರಡು ತಿಂಳ ಮುಂಚೆ ಕಡೆ ದೊಡ್ಡೊಳಗೆ ಅದಿನೆಂಟು ಸಾವರ ಚಕ್ಕಳಗ್ ಹದಿನೇಳು ಸಾವಿರ ಎರಡು ತಿಂಗಳು ಮುಂಚೆ ಕಡೆನೆ ದೊಡ್ಡೊಳಗೆ ಯ ಕೆ ಜಿ ಯು ಕೆ ಜಿಗೆ ಹದಿನೆಂಟು ಸಾವಿರ ಚಿಕ್ಕೋು ಪ್ರಿ ಕೆಜಿ ಅಂದ್ರೆ ಬೇಬಿ ಸಿಟಿಂಗ್ ಅಂತ ಅವೌ ಹದಿನೇಳಾರು ಸಾವಿರ ಹತ್ತು ವರ್ಷ ಮುಂಚೆ ಕಡೆನೆ ಮೂವತ್ತು ಸಾವಿರ ಲೆಕ್ಕ ಹಾಕೋ ಹ ಹ ಹತ್ತು ವರ್ಷ ಮುಂಚೆನೆ ನಾನುಂದು ನಾವು ನಾವು ತಿಂದು ಹೋಗ್ಬೇಕಾರೆ
ಹ್ಮ್
ಆಗ್ಲ ಮೂವತ್ತು ಸಾವಿರ ಲೆಕ್ಕಕೋ ಇವಾಗ ಎಷ್ಟು ಕೇಳಿಲ್ಲ ತಿಳ್ಕೊ ಬಟ್ ಎಜುಕೇಷನ್ ಪರ್ಪಸ್ ಮಾತ್ರ ಯಾರ ಮಕ್ಕಳು ಓದಲ್ಲ ಯಾರ ಮಕ್ಕಳು ಇದು ಮಾಡಲ್ಲ ನಾನು ಕಣ್ಣಾನ ನೋಡಿದ್ದೀನಿ ಕಣ್ಣನ ನಾನ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ಗೆ ಅವ್ರ ಅಪ್ಪ ಅಮ್ಮ ಹೆಸರು ಕೂಡ ಗೊತ್ತಿರ್ಲಿಲ್ಲ ಅವ್ರ ಅಪ್ಪ ಅಮ್ಮ ಹೆಸರುನ್ನ ಬರೆಯಕ್ ಬೊತ್ತಾಾರಲಿಲ್ಲ.. ಅಂಥವರೆಲ್ಲ ಒಬ್ಬರು ರ್ಯಾಂಕ್ ಫೂಡೆಂಟ್ ಅಲ್ಲಿ.. ರ್ಯಾಂಕ್ ಸ್ಟೂಡೆಂಟ್ ಅಲ್ಲಿ ಅವ್ರ ಅಪ್ಪಮ್ಮನ ಹೆಸ್ರನ್ನ ಬರಕ್ ಬರ್ತಾರ್ಲಿಲ್ಲ.. ಅವರಪ್ಪ. ಹುಟ್ಸಿರ ಅಪ್ಪ ಮೈಸನ ಬರಯಕ್ ಬರ್ತಾ ಇರಲಿಲ್ಲ ಅಂಥವಲ್ಲ ರ್ಯಾಂಕ್ ಸ್ಟೂಡೆಂಟ್ ಅಲ್ಲಿ..
ನಾನ್ ಇದುವರೆಗ ಕೇಳ ಇಲ್ವಲ್ಲ ಬಂದವರ್ತ್ರ ಇಂತ..
ಬನ್ನೂರ್ ಸರ್ ಬೊನ್ನೂರ್ ಸರ್ಕಲ್.. ಸರ್ಕಲ್ದು ರೈಟ್ ತಗೊಂಡ್ರೆ ಒಂದು ಟಾಗಿ ಸಿಕ್ಕುತ್ತೆ ನಿಂಗೆ..
ಏನೋ.
ಬಂದ ಸರ್ಕಲ್ ತಗೋ ಬಸ್ ಸ್ಟಾಂಡ್ ಹತ್ರ ಹೋಗಬೇಡ ನೀನು ಬಸ್ ಸ್ಟ್ಯಾಂಡ್ ಬಿಡೆ.. ಬಸ್ ಸ್ಟ್ಯಾಂಡ್ ಬೇರೆ.. ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಡ ಸಂತೆ ಮ ಸರ್ಕಲ್ ಮೂಲ ಸಿಗುತ್ತೆ ಬಂದರಲ್ಲಿ.. ಬಸ್ ಸ್ಟ್ಯಾಂಡ್ಂದ ಒಂದಂದು ಅರ್ಧ ಕಿಲೋಮೀಟರ್ ಮೇಲ್ಗಡೆ ಬಂದ್ರೆ ಮಳವಳ್ಳಿ.. ಡೆ ಬಸ್ಟಾಂಡ್ ಇಂದ ಮಳವಳ್ಳಿ ಕಡೆ ಒಂದು ಅರ್ ಕಿೋಮೀಟರ್ ಮೇ ಕಡೆಂದೆ ಸಂತೆಮಳ ಸರ್ಕಲ್ ಸಿ.. ಅಲ್ಲಿ ಒಂದು ಎರಡು ಜನ ಸುನತ.. ಸುಜಾತ ವೀರಸ್ವಾಮಿ ಏನೋ ಸಮಥಂಗ್ ಏಂದ ಪೊಲಿಟಿಷಿಯನ್ ಅವರು.. ಅವರು ಪೊಲಿಟಿಷಿಯನ್ ಅವ್ರದ್ದ ಒಂದು ಥಿಯೇಟರ್ ಐತೆ ಸುನೀತಾ ವೀರಸ್ವಾಮಿನ.. ಸುಜಾತಾಗಿರೋ ಸಮವಾಮಯನ ಬರುತ್ತೆ ಅವ್ರದೊಂದು ಒಂದು ಥಿಯೇಟ್ರ ಐತೆ.. ಆ ಥಿಯೇಟ್ರಿಂದ ಎರಡು ಹೆಜ್ಜೆ ಹಿಂದೆಗಡೆಗೆ ಒಂದು ಸ್ವ.. ಅದೇ ವಿವೇಕಾನಂದ ಕಾನ್ವೆಂಟ್ ಗೂಗಲ್ ಚೆಕ್ ಮಾಡಟ್ಟು ಸಿಕ್ಕುತ್ತೆ ನಗೆ.. ವಿವೇಕಾನಂದ ಕಾವಿನೆಂಟ್ ಅನ್ಬಿಟ್ಟು ಗೂಗಲ್ಸ್ಕ್ಕಿಟ್ಟು ಸಿಕ್ಕುತ್ತೆ ನಿಂಗೆ..
ಹ್ಮ್
ಹ್ಮ ಸುನೀತಾ ವೀರಸ್ವಾಮಿ ಅಥವಾ ಸುಜಾತಾ ವೀರಸ್ವಾಮಿ.. ಸ್ವಾಮಿ ಸಮಥಿಂಗ್ ಏನ ಐತೆ ಒಬ್ಬರು ರಾಜಕಾರಣಿ ಅವದೊಂದು ಥಿಯೇಟರ್ ಐತೆ.. ಸ್ಟೇಟ್ ಇಂದ ಎರಡು ಬಿಲ್ಡಿಂಗ್ ಎ ಎರಡು ಬಿಲ್ಡಿಂಗ್ ಹಿಂದಗಡೆ ಆದಂಗೆ.. ಎರಡು ಬಿಲ್ಡಿಂಗ್ ಹಿಂದ್ಗಡೆ ಆದಂಗೆನೆ ಕಾವೆಂಟ್ದು ಭಾರಿ ಫೇಮಸ್ ನಮ್ಮ ಸರೌಂಡಿಂಗ್ ಅಲ್ಲಿ ಏಟ ಸೂಪರ್ ಸರೌಂಡಂಗ್ ಐತಲ್ಲ ಈ ಸರೌಂಡಂಗ್ ಅಲ್ಲಿ.. ವಿ ಹೆವಿ ಅ ಬ ಸ್ವಲ್ಪ ಕಸ್ಲಿ ಕಾಸ್ಟಿೆ ಸ್ಟಿಕ್ ಅಪ್ಪ ಅಮ್ಮನ ಕೂಡ ಅಲ ಮಾಡೋಲ್ಲ ಫುಲ್ಲು ಕ್ರಿಟಿಕಲ್ ಇತ್ತ ಎಲ್ತ್ ಇಶ್ಯೂ ಇತ್ತ.. ಫುಲ್ಲು ಕ್ರಿಟಿಕಲ್ ಆಗಿ ತಾವಾಗ ಮಾತ್ರ ಕಳಸಕೊಡ್ತಾರೆ ಸಣ್ಣ.. ಪುಟ ಜ್ವರ ಬಂತು ಕೆಮಲು ಬಂತು.. ಆ ಬೇದಿ ಆಯ್ತು ಅವೆಲ್ಲ ಕಳಸೋದೇ ಇಲ್ಲ ಡಕ್.. ಟರ್ ಅಲ್ಲೇ ಇದಾರಂತೆ ಅಲ್ಲ ಡಕ್ಟರ್ ಬಿರ್ತಾರಂತೆ.. ಚೆಕ್ಪ್ ಮಾಡ್ತಾರಂತೆ ಏನಿದೆ ಎಲ್ಲ ಪ್ರತಿಯೊಂದು ಫೆಸಿಲಿಟೀಸ್ ಎಲ್ಲ ಇದೆಯಂತೆ ಸಣ.. ಜ್ವರ ಬಂತು ಯಾಕ ಮಕ್ಕಳು ಡ್ರಾಮಾ ಆಡ್ತಾರಲ್ಲ ಮಕ್ಕಳು ಡ್ರಾಮಾ ಆಡ್ತಾರಲ್ಲಪ್ಪಾ.. ಜವಾಬ ಅಂದ್ರೆ ಕಳ್ಸಕ ಕೊಡ್ತ ಮನೆಗೆ ಬೇದ ಮನೆ.. ಕಳ್ಸಬಿಡ್ತಾರೆ ಸೋಪರ್.. ತಪ್ಪಸ್ಗೆೇ ಡಾಕ್ಟ್ರು ಅಲ್ಲೇ ಬರ್ತಾರಂತೆ ಅಲ್ಲೇ ಬಂದು ಚೆಕಪ್ ಮಾಡಿಬಿಟ್ಟು ಏನು ಟ್ರೀಟ್ಮೆಂಟ್ಗೆಲ್ಲ ಕೊಟ್ಬಿಟ್ಟು.. ಎಲ್ಲಾ.. ಅಲ್ಲೇ ಇದ ಮಾಡ್ತಾನಂತೆ ತುಂಬಾ ಕ್ರಿಟಿಕಲ್ ಆದಾಗ ಆಗ ಮನೆಯವಿಗೆ ಫೋನ್ ಮಾಡ್ತಾರೆ ಮನ ನಿ ಮಗಳ.. ಮಗನಿಗೆದ ಆಗೈತೆ ಮುಂದ್ ಕರ್ಕೊಂಡು ಹೋಗಿ ಹ್ಮ ಅಷ್ಟೇ ಆದ ಬಿುಡ್ಸ.. ಸಣ್ಣ ಪುಟ್ಟದಕ್ಕೆಲ್ಲ ಮನೆಗ್ ಕಳಿಸ್ಬಿಡೋದು ಸಣ್ಣ ಪುಟ್ಟಕ್ಕೆ ಪೇರೆಂಟ್ಸ್ ಅಂತೂ ಹಲವಡೆೆ ಮಾಡದ ಬಂತೆ.. ಮೂರ್ ತಿಂಗಳಗ್ ಒಂದ್ಸರಿ ಪೇರೆಂಟ್ಸ್ ಹೋಗ್ಬೇಕು.. ತಿನ್ನಕ್ಕೆೆ ಉಣ್ಣಕ್ಕೆ ಬಟ್ಟೆ ಗಿಟ್ಟೆ ಏನ್ ಬೇಕೋ ತಗೊಂಡ್ ಹೋಗ್ಬಹುದು ಅದಲ್ಲೇಏನು ಅಂದ್ರೆ ಮೂರ್ ತಿಂಗಳು ಒಂದ್ಸರಿ.. ಮಾತ್ರ ಚಿನ್ನ ಕುಣ್ಣಕ್ಕೆ.. ಬ ಬಟ್ಟೆ ಗಿಟ್ಟೆ ನಿಂಗೆ ಏನ್ ಇಷ್ಟ ಆಗುತ್ತೆ ಅದುನ್ ತಗೊಂಡ್ ಹೋಗ್ಬಹುದು.. ಪರ್ಮಿಷನ್ ಇದೆ ತಗೊಂಡ ಹೋಗ್ಬೋದು ಮಕ್ಕಳಿಗೆ ಕೊಡ್ಬೋದು ಒಂದು.. ಇದು ಹಾಫ್ ಅ ಡೇ ಮನೆಗೆ ಕಳಸಕೊಡ್ತಾರಂತೆ ಆದ್ರರೆ ಹೊರ್ಗಡೆ ಮನೆಗೆ ಅಂತಲ್ಲ ಹೊರ್ಗಡೆ.. ಹ ಆಫ್ ಅಡೆ ಹ್ಮ ನೀನ್ನೊಂದು ತಿನ್ನ ಕೊಯ್ಚ ಅಥವಾ ಬಟ್ಟೆ ತಗಡ ಕೊಯ್ತಿಯ ಒ ಫಿಲಮ್ಯ್ತಿ ಏನ ಕೊಯ್ತ ಗೊತ್ತಲ್ಲ ಒಂದು ಆಫ್ ಎ ಡೇ ಆಚೆ ಕಳಿಸಕೊಡ್ತಾರಂತೆ ಮಕ್ಕಳ ಜೊ ತಿರ್ಗಕೊಂಡು ತಿನ್ಕೊಂಡು ಉಂದ್ಕು ಆರಾಮಾಗಿ ಇದ್ಕೊಂಡು ಮತ್ತೆ ಆರ್ ಬಿಡ್ಬೇಕು ಅಷ್ಟೇ ಹಾ
ಮತ್ತೆಗ ವಾಪಸ್ ಕರ್ಕೊ ಬ ದು ಹಾಸ್ಲಿಗ್ ಬಿಡ್ಬೇಕು ಹಾಫಲಿ ಅಷ್ಟೇ ಟೈಮು
ಅಷ್ಟ ಡೈಮ ಹ್ಮ್ ತ್ರೀ ಮಂತ್ ಒಂದ ಸರಿ ಅಥವಾ ನಿ ಅದು ಬೇಡ ಅ್ರೆ ಮಾಮೂಲಿ ಮಾತಾಸ್ಕೊಂಡು ನಿನ್ ಪ
ತುಂಬಾ ಕ್ರಿಟಿಕಲ್ ಇದ್ರೆ ಮಾತ್ರ ಕಳ್ಸಲ್ಲ ಕಳ್ಸಲ್ಲ ಫಸ್ಟೇ ಎಲ್ಲ ಸೈನ್ ಎಲ್ಲ ಮಾಡ್ಸ್ಕೊಂಡು ಎಲ್ಲ ಮಾಡ್ಸ್ ಬತಾರಂತೆ ಸ್ಟಾರ್ಟಿಂಗ್
ಹಾಗಂಗ್ರೆ ರಜೆ ಟೈಮ್ಗೆ ರಜೆ ಟಮ್ಗೆಲ್ಲ
ರಾಜ ರಾಜ ಕಳಿಸತಾರೆ ರಾಜ ರಾಜ ಕಳಿಸ್ತಾರೆ ಬೇಸಿಗೆ ರಾಜೆಲ್ಲ ಕಳಿಸ್ತಾರೆ ಬೇಸಿಗೆ ರಾಜ ಎರಡು ತಿಂಗಳು ಮೂರು ತಿಂಗಳು ಮನೆ ಕಳಿಸ್ತಾರೆ ಅದು ಬೇರೆ ನಾರ್ಮಲ್ ಆಗ ಇರ್ಬೇಕಾದ್ರೆ ನಾರ್ಮಲ್ ಆಗ ಇರ್ಬೇಕಾದ್ರೆ ಕ್ಲಾ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಬೇಸ್ ಕಜ ಎ ತಿ ಮೂ ಮನೆ ಕಳಿಸ್ತಾರೆ ಬೇಸರದಲ್ಲಿ ಮೆಡಿಕಲ್ಲಿ ಬೇಸ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಮನೆ ಕಳಿಸ್ತಾರೆ ಕ್ಲಾಸ್ ಟೈಮಿಂಗ್ಸ್ ಅಲ್ಲಿ ಹೋದಾ ಟೈಮಿಂಗ್ಸ್ ಅಲ್ಲಿ ಎಕ್ಸಾಮ್ ಇರೋ ಟೈಮ್ಲ್ಲಿ ಸ್ಕೂಲ್ ಇರೋ ಟೈಮ ಅಲ್ಲಿ ಆ ಟೈಮಲ್ಲಿ ನಿಂಗ ಅಲ್ಲಲ್ಲ ಆ ಟೈಮಲ್ಲಿ ನಿಂಗ ಅಲ್ಲೋಗಲ್ಲ
ಹ್ಮ್
ಆ ವಾರಕ್ಕೆ ಹದ್ರೆ ಕರ್ಕೋಯ್ತೀನಿ ಸಂಡೆ ಅಲ್ವಾ ಸಂಡೇ ಇ ಬಿಡ್ತೀನಿ ಸ್ಣೆ ಮನೆ ಕಕ್ಕೋಯ್ತೀನಿ ಅವೆಲ್ಲ ಅಲೋ ಇಲ್ಲ ಸಂಡೆ ಆಗ್ಲಿ ಮಂಡೇ ಆಗ್ಲಿ ಯಾವ ವಾರ ಆಗರ್ಲಿ ಸಂಡೆ ಹೆಂಗೆ ಅಂತಂದ್ರೆ ಸಂಡೆ ಫುಲ್ಲು ಸ್ಪೋರ್ಟ್ಸ್ ಅಂತೆ ವೀಕ್ಲಿ ಪೂರ್ತಿ ಸ್ಪೋರ್ಟ್ಸ್ ಇರಲ್ಲ ಸಂಡೆ ಸ್ಪೋರ್ಟ್ಸ್ ಮಾಡ್ತಾರಂತೆ ಸೇಮ್ ಸಂಡೇ ಮಾರ್ನಿಂಗ್ ಅಂತೆ ಒಂದ್ರ್ಧಂಟೆ ಲೇಕ ಅಂದ್ರ ಟೈಮ್ಸ್ ಒಂದು ಅರ್ಧ ಗಂಟ ಜಸ್ತಿ ಕೊಟ್ಟಿರ್ತ ನಿದ್ದೆ ಮಾಡಕ್ಕೆ ಮಾ ಮಲ್ಲಿ ಐದು ಚರಾ ಇರುತ್ತೆ ಸಂಡೇಲಿ ಒಂದು ಆರು ಗಂಟೆಗೆ ಹ್ಮ್
ಈ ಕಾಲ ಆದ್ಮೇಲೆ ನಾನು ಒಂದ್ ಐದುವರೆ ಹಂಗ ಫೋನ್ ಮಾಡ್ತೀನಿ ಮತ್ತೆ
ಓಕೆ ಓಕೆ ಓಕೆ ಇವಾಗ ಎಷ್ಟು ಆಯ್ತಲ್ವಾ
ಹಾ ಸರಿ ಆಯ್ತ್ು
ಓಕೆ